ಬಿ ಏನ್ ಮಾಡ್ತಾ ಇದ್ದೀರಾ.
ಎಲ್ಲಿಗ್ ಬಿಟ್ಟಿದೀರಾ
ಕೇಳಿಸ್ತಿದಿಯಾ ಕೇಳಿಸ್ತಿದ್ಯಾ
ಹಾ ಹಾ ಕೇಳಿಸ್ತೀದೆ ನಿಮ್ಮ ಧ್ವನಿ ಕೇಳಿಸ್ತೀಲ್ಲಾ
ಹ್ಮ್ ಕೇಳಿಸ್ತೀದೇ.
ಏನ್ ಮಾಡ್ತಾ ಇದಿಯಾ
ಸುಮ್ನೆ ಮಲ್ಕೊಂಡಿದ್ದೆ.
ಸುಮ್ನೆ ಮಲ್ಕೊಂಡಿದ್ರಾ
ಹ್ಮ್
ಹಾಗೆ
ಹ್ಮ್
ಇವತ್ತು
ಸ್ವಲ್ಪ ವಿಶ್ರಾಂತಿ ಮಾಡದ್ರ ಕಾಲೇಜಿಗೆ ಹೋಗಿದ್ರಿ ಅಲ್ವಾ ಸ್ವಲ್ಪ ಕೆಲ್ಸ ಇತ್ತು ಅಂದ್ರಿ.
ಹ್ಮ್ ಹೋಗ್ಬಿಟ್ಟ ಬಂದು ವಿಶ್ರಾಂತಿ ಏನ್ ಮಾಡಿಲ್ಲ.
ಹೌದಾ ಏಕೆ
ಹ್ಮ್ ಆ ಸಂಜೆ ಆಗ್ಬಿಟ್ಟಿತ್ತಲ್ಲ ಮತ್ತೆ ಮಲ್ಕೊಬಾರ್ದು ಅಂತ
ಹಾಗೆ
ಹ್ಮ್
ಒಳ್ಳೆ ಕೆಲ್ಸ ತಗೊಂಡಿದ್ದೀರಾ
ಹ್ಮ್
ಮತ್ತೆ ಊಟಾ ತಿಂದ್ರಾ
ಹ್ಮ್ ತಿನ್ ನೀವು
ನಾನು ತಿಂದೆ
ಹ್ಮ್
ಮತ್ತೆ ಏನ್ ಸಮಾಚಾರ
ಹೇಳಿ
ಏನುೂ ಇಲ್ಲ ಹೇಗಿತ್ತು ಇವತ್ತಿನ ದಿನ ಕಾಲೇಜಿನಲ್ಲಿ
ಸಾಕಾಗೋಯ್ತು
ಹೌದಾ ಏನಾಯ್ತು
ಬರೀ ಒಂದ ಅವೇ ಮಾಡಸ್ತಾ ಇರ್ತಾರೆ ಪಾಟ
ಹ್ಮ್
ಅ ಆ ಶಿಕ್ಷಕರಿಗಾದ್ರೂ ಬೇ ಚಾರಾಗುತ್ತೋ ಇಲ್ವೋ ಬೆಳಗ್ಗೆಯಿಂದ ಸಂಜೆವರೆಗೂ ಅವರೇ ಮಾಡ್ತಾರೆ
ಒಬ್ರೇ ಬೆಳಗ್ಗೆದ ಸಂಜೆ ತನಕ ಅಪ್ಪಾ ಹ್ಮ್ ಕಷ್ಟ ಇದೆ ಜೀವನ ಹ ಆಗಿದ್ದಿದ್ದಾರೆ ಹಾಗೆ
ಹ್ಮ
ಮತ್ತೆ ಹೇಳಿ ಏನಾದ್ರೂ ಕೇಳೋಣ
ಅವರು ನಮಗೆ ಪ್ರಶ್ನೆಗಳನ್ನು ಕೊಡ್ತಾರೆ ನಾವು ಅದಕ್ಕೆ ಉತ್ತರ ಮಾಡ್ಬೇಕು
ಹ್ಮ್
ಒಂದೊಂದು ಸಿಗುತ್ತೆ ಒಂದೊಂದು ಉತ್ತರ ಅರ್ಥವೇ ಆಗಲ್ಲ ಅದು
ಉತ್ತರ ಅರ್ಥ ಆಗಲ್ವಾ ಇಲ್ವ ಪ್ರಶ್ನೆ ಆಗ್ತದೆ
ಪ್ರಶ್ನೆ ಆಗ್ತ ಗೊತ್ತ ಆಗುತ್ತೆ ಆದ್ರೆ ಅದಕ್ಕೆ ಉತ್ತರ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ
ಹಾಗೆ ಮತ್ತೆ ಹೇಳಿ
ಮತ್ತೆ ಹೇಳಿ ಏನಾದ್ರು
ಏನು ಇಲ್ಲ ನೀವೇ ಹೇಳ್ಬೇಕು
ಹ್ಮ್ ನಿಂಗೆ ಹಬ್ಬದ ಊಟ ಇಷ್ಟನಾ
ಅಬ್ಬದ ಊಟಾ ಹ್ಮ್ ಇಷ್ಟಾನೇ ನಿಮಗೆ
ನಂಗಗೂ ತುಂಬಾ ಇಷ್ಟ
ಹಾಗೆ
ಹ್ಮ್ ಯಾವ ತಿನಿಸು ತುಂಬಾ ಇಷ್ಟ ನಿಮ್ಗೆ
ಹ್ಮ್
ಯಾವ ಹಬ್ಬದಊಟ ತುಂಬಾ ಇಷ್ಟ
ನಮ್ಗ
ಹ್ಮ್
ನಮ್ಗೆ ಹ್ಮ್ ಸಂಕ್ರಾಂತಿ ಹಬ್ಬದ ಊಟ ತುಂಬಾ ಇಷ್ಟ
ಹೌದಾ
ಹೌದು
ಹ್ಮ್
ಮತ್ತೆ ಯುಗಾದಿ ಹಬ್ಬದ ಊಟನೂ ತುಂಬಾ ಇಷ್ಟ ಯಾಕೆಂದರೆ ನಮ್ಮ ಮನೆಯಲ್ಲಿ ಎರಡೂ ಹಬ್ಬಗಳು ಆಚರಿಸುತ್ತಾರೆ
ಹಾ
ಅದಿಕ್ಕೇ
ನನ್ಗೆ ಯುಗಾದಿ ಹಬ್ಬ ಇಷ್ಟ
ಹ್ಮ್
ಮತ್ತೆ ಎಲ್ಲಾ ಹಬ್ಬದಲ್ಲೂ ಹೋಳಿಗೆ ಹೊಳಿಗೆನೇ ಮಾಡೋದು ಆ ಹಬ್ಬ ಬಿಟ್ರೆ
ನಮಗೆ ಎರಡು ಹಬ್ಬದಲ್ಲಿ ಒಂದು ಹಬ್ಬದಲ್ಲಿ ಹ್ಮ್ ಯುಗಾದಿ ಹಬ್ಬದಲ್ಲಿ ಹೋಳಿಗೆ ಮಾಡ್ತಾರೆ
ಹ್ಮ್
ಹ್ಮ್ ಹ್ಮ ಹೋಳಿಗೆ ಪಾಯಸ
ಹ್ಮ್
ನಂತರ ಸಿಹಿಯಲ್ಲಿ ಮತ್ತೆ ಇನ್ನೊಂದು ಹ ಜಾಮೂನು
ಹ್ಮ್
ಈ ಮೂರು ಸಿಹಿ ಮಾಡ್ತಾರೆ
ಹ್ಮ್
ಖಾರದಲ್ಲಿ ಆಮೇಲೆ ಖಾರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹ ವಡೆ ಮಾಡ್ತಾರೆ
ಹಾ
ಆಮೇಲೆ ರಸ ಮಾಡ್ತಾರೆ
ಹ್ಮ್
ಆಮೇಲೆ ಆ ಬೇಳೆ ಸಾರು
ಹ್ಮ
ಆಮೇಲೆ ನಂತರ ಆಹ ಬಾಳೆಕಾಯಿ ಪಲ್ಯ
ಹಾ
ನಂತರ ಇನ್ನೊಂದು ಯಾವ್ದೋ ಸೊಪ್ಪು ಹಾಕ್ಬಿಟ್ಟು ಅದೊಂದು ಪಲ್ಯ ಮಾಡ್ತಾರೆ
ಹ್ಮ್
ನಂತರ ಅನ್ನ ಹ ನಂತರ ಇದು ಬೆಂಡೆಕಾಯಿ ಪಲ್ಯ ಮಾಡ್ತಾರೆ
ಹಾ
ಬೆಂಡೆಕಾಯಿ ಪಲ್ಯಾಗಿ ಚಪಾತಿ ಮಾಡ್ತಾರೆ
ಹೌದಾ
ಹೌದು
ಅದು ತುಂಬಾ ರುಚಿಯಾದ ಊಟ ಅನ್ಸುತ್ತೆ
ಹೌದು ಇದು ಸಂಕ್ರಾಂತಿಗೆ ಮಾಡುವುದು ಯಾಕೆ ಅಂದರೆ ಸಂಕ್ರಾಂತಿಗೆ
ಯುಗಾದಿ ಹ್ಮ ಯುಗಾದಿಗೆ ಮಾಡೋದು ಇದು ಯಾಕೆಂದ್ರೆ ನಮ್ಮ ಹಿರಿಯರು ಇರ್ತಾರೆ ಅಲ್ವಾ ಅವ್ರಿಗೆ ಹೊಸಬಟ್ಟೆ ಇಡುವುದು ಅಂದ್ರ ಸತ್ತಹೋಗಿರೋ ಅವರಿಗೆ ಹೊಸಬಟ್ಟೆ ಇಟ್ಟಿ ಅವ್ರಿಗೆಲ್ಲಾ ಊಟ ಇಟ್ಟಿ
ಹ್ಮ್
ಹ್ಮ ನಾವು ನಂತರ ತಿನ್ದು
ಹ್ಮ್
ಹೌದು
ಹ್ಮ ನಿದ್ದೆ ಬರೋ ತರಗಮಿಸ್ತಾ ಇದೆ
ಹ್ಮ
ನಿದ್ದೆ ಬರೋ ತರ ಅನ್ಸ್ತಾ ಇದೆ ಅಂದ
ಹೌದಾ
ಹ್ಮ್
ಮತ್ತೆ ಹಾಗಿದ್ದಿದ್ದಾರೆ ಮಲ್ಕೊಂತೂರ
ಇನ್ನು ಸ್ವಲ್ಪ ಹೊತ್ತು ನಿಮ್ ಜೊತೆ ಮಾತಾಡಿ ಮಲ್ಕೊಂತೀ
ಹಾಗೆ
ಹ್ಮ್
ಇದು ಹ್ಮ
ನೀನು ಅಡುಗೆ ಮಾಡಲು ಸಹಾಯ ಮಾಡ್ತೀಯಾ
ನಾನಾ ಇಲ್ಲ
ಹ್ಮ್ ಅಯ್ಯೋ ಇದು ನೀ ನಮ ನನ್ಗೆ ಕೇಳ್ಬೇಕಾಗಿರೋ ಪ್ರಶ್ನೆ
ನಮ್ನ್ ಹೇಳ್ತಾ ಇದ್ದೀರಾ
ಹ್ಮ್
ಹ್ಮ್
ನಾನ್ ಸಹಾಯ ಮಾಡ್
ನೀನು
ಹ್ಮ್
ಇದು ಕೃತಕ ಮದ ಬಗ್ಗೆ ಕೇಳಿದಯಾ
ಹಾ ಕೇಳಿದ್ದೀನಿ
ಹ್ಮ ಅದು ಏನು ಮಾಡುತ್ತೆ
ಹ್ಮ್ ಅದು ಸ್ವಲ್ಪ ಮಾಹಿತಿ ಇದೆ ಅ ಮಾಹಿತಿ ಹುಡುಕಲು ಸಹಾಯ ಮಾಡುತ್ತೆ
ಹ್ಮ್
ಕಲಿಕೆಗೆ ಸಹಾಯ ಮಾಡುತ್ತೆ
ಬೇರೆ ಇನ್ನೇನ ಉಪಯೋಗ ಆಗುತ್ತೆ
ಹ್ಮ್ ಅದೇ ಕಲಿಕೆಗೆ ಸಹಾಯ ಮಾಡುತ್ತೆ
ಹ್ಮ್ ಹ್ಮ ನಾನು ಕೆಲವು ಸಲ ಅದರ ಸಹಾಯ ಬಡಿ ಉತ್ತದೆ
ನಾನು ಕೂಡ ಕೆಲವು ಸಲ ಅಲ್ಲ ತುಂಬಾ ಸಲ ಅದರ ಪ ಅದರ ಉಪಯೋಗ ಮಾಡ್ಕೊತೀನಿ
ಅದು ನಮ್ಮಮ್ಮ ಸಮಯ ತುಂಬಾ ಉ
ಹೌದು ಬೇಗನೆ ಮಾಹಿತಿ ಸಿಗುತ್ತೆ
ಆದರೆ ನಾವು ನಾವೇ ಯೋಚನೆ ಮಾಡಬೇಕು ಅಲ್ವಾ
ಹೌದು ಎಲ್ಲ ಕೆಲ್ಸ ಅದ್ರ ಮೇಲೆ ಬಿಡ್ಬಾರ್ದು
ಹ್ಮ್ ಪುಸ್ತಕ ಓದಬೇಕು
ಹ್ಮ್ ಗುರುಗಳ ಮಾತು ಕೇಳ್ಬೇಕು
ಹ ಜಿಲ್ಲ ಬಿಡಿ ಹ್ಮ್ ಆದ್ರೂ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು
ಹಾ ಹಾಗೆ ಮಾಡಿದರೆ ಚೆನ್ನಾಗಿ ಕಲಿಬಹುದು
ಹೌದು
ಹ್ಮ್
ಮತ್ತೆ ಹೇಳಿ ಏನಾರು
ಹ್ಮ್ ಗಣಿತ ಕಲಿಕೆಗೆ ಸಹಾಯ ಮಾಡುತ್ತೆ
ಹೌದು
ಹ್ಮ್
ಅದು ತುಂಬಾ ಸಹಾಯ ಮಾಡುತ್ತೆ
ಹ್ಮ ಕೃತಕ ಮೇಧೆಯಿಂದ ಬೇರೆ ಭಾಷೆ ಕೂಡ ಕಲಿಯಬಹುದು
ಹೌದು ಕಳಿಯಬಹುದು
ಹ್ಮ
ನನಗೆ ಅದರಿಂದ ಹೊಸ ವಿಷಯ ತಿಳಿಯೊಳ್ಳು ತುಂಬಾ ಇಷ್ಟವಾಯಿತು ಇಷ್ಟವಾಗುತ್ತೆ
ಹೌದೌದು
ಅದು ವಿದ್ಯಾರ್ಥಿಗಳಿಗೆ ಉಪಯುಕ್ತ ತುಂಬಾ
ಹ್ಮ್ ನನಗೂ ಹೊಸ ಮಾಹಿತಿ ತಿಳಿಯಲು ಇಷ್ಟ
ಹ್ಮ್
ಅದನ್ನು ಸರಿಯಾಗಿ ಬಳಸಿದರೆ ತುಂಬಾ ಉಪಯೋಗ ಇದೆ
ಹೌದು ಸಮಯ ನಿಗಡಿ ಮಾಡಿ ಬಳಸಬೇಕು
ಹ ನಾವು ಯೋಚಿಸಿ ಉತ್ತರ ಬರೆಯದು ಕಲಿಯಬೇಕು
ಹ್ಮ್ ಹೌದು ಪರಿಶ್ರಮ ಯಾವಾಗ್ಲೂ ಮುಖ್ಯ ಬಿಡಿ
ಹೌದು ಪರಕ್ಷ ಪರಿಶ್ರಮಕ್ಕೆ ಬೇರೆ ದಾರಿಯಿಲ್ಲ
ಹ್ಮ
ಅದು ನಮಗೆ ಉತ್ತರವನ್ನು ಕೊಡಬಹುದು ಆದರೆ ಉತ್ತರ ಕಲಿತು ಪರೀಕ್ಷೆ ಬರಬೇಕಾದವರು ನಾವ
ನಾವೇ ಹೌದು ಅದು ಅದು ನಿಜ ತರ್ತತಲ್ಲದಾ
ಹ್ಮ್
ಅದು ಒಂದು ಒಳ್ಳೆ ಸಹಾಯ ಮಾಡುತ್ತೆ ಆ ಕೃತಕ ಮೆದೆ ಯಾರು ಕಣ್ಣ ಹಿಡಿದಾರೋ
ಹ್ಮ್
ಅವೌದಂತೂ ತುಂಬಾ ಬುದ್ಧಿವಂತರು ಅಂದಕೊಂಡಿದ್ದೀಿ ನಾನು
ಹೌದು
ಎಷ್ಟು ಪರಿಶ್ರಮ ಹಾಕಿ ಅದನ್ನ ಕಣ್ಣ ಹಿಡಿದಿದ್ದಾರೆ ನಮ್ಮಗೋಸ್ಕರ ಅಂತ
ಹ್ಮ್
ಮತ್ತೆ ನಿಮ್ಮೊಂದಿಗೆ ಮಾತನಾಡಿ ನನಗೆ ತುಂಬಾ ಸಂತೋಷವಾಯಿತು
ನಂಗಗೂ ಕೂಡ ತುಂಬಾ ಸಂತೋಷವಾಯ್ತು
ಮತ್ತೆ ಮುಂದಿನ ಕರೆಯಲ್ಲಿ ಸಿಗೋಣ ಅಂತ ಹೇಳುತ್ತಾ ಧನ್ಯವಾದಗಳು
ಹ್ಮ್ ಜಾಗ್ರತೆಯಿಂದ ಇರಿ
ಹ್ಮ್ ನೀವು ಕೂಡ